ಹಲೋ ಹಲೋ ಅಣ್ಣ
ಹಾ ಏನ್ ಮಾಡತ್ರಿ
ಹೊಟ್ಟೆ ಜೊಗ್ಗಲಾಗಿತ್ತು ಅದಿಕೆ ಅದು ಕ್ವಾಲೆ ಎತ್ತಲ್ಲ ಎತ್ತೀನಿ ಅದು -
ಟ್ರೈನಿಂಗ್ಗತ್ತು ಅಂಗಡ್ ಜಗತ್ತು.
ಹ ಹಾ
ಹಗ್ಗ ಹಚ್ಚಿ ಜೋಗ್ಗದಿತ್ತಪ್ಪ
ಹಾ ಹಾ
ಮತ್ತೇನ್ ನಡಬುದ ಅ್ಣ ಊಟ ಮಾಡಿದೀ ನೀವ್ ಮತ್ ಬಂದಿಲ್ಲ ಎಲ್ಲ ನೀ್ ಬರ್ತ ಅಂತಂದಿದಿ
ಹ್ಮ ಅೇ ಪಸ ದನ ಏನ ಕರಾವ
ಓ ಅದ ಒಂದ ತಲ್ಲಿ ಬಟ್ಟೆ ಒಗಿದ ಲೇಟ್ ಲೇಟ್ ಐತಪ್ಪ ಎಕ್ಸಾಮ್ ಟೈ್ ನ ಬಟ್ಟಿಿದ್ದಿಲ್ಲ ಮತ್ತೆ ಅದು ಮತ್ತತ್ ಸ್ನಾನ ಮಾಡಿ ಮತ್ತೆ ಬಟ್ಟಿ ಹೋಗಿದ್ದಿ ಇವಾಗ್ಯ ನಂದ ಇವತ್ತ
ಹ್ಮ್ ಹ್ಮ್ ಅ ಎಕ್ಸಾಮ್ ಯಾವಾಗ
ಆಯ್ತು ಟಿಕ್ಕ ಹಕದ ಮಧ್ಯಾಹ್ನ
ಕ ತಂತ ನ ಡಿಿತಾ
ಅದಕ್ಕೆ ಸುಮ್ಮ ದಿನ ಹಾ ಅದು ಆಗಿದ್ಮೇಲ್ ಕಂಟಿನ್ಯೂ ಮೂರ್ ದಿನ ಓದ್ಬೇಕು ಒಂದ್ದ ಪೇಪರ್ ಲೀಕ್ ತಲಿ ಹಾಪತಪದು
ಹ್ಮ ಹ
ಅದು ನೀ ಅದು ಒಂದ್ ವೇಸ್ ಆಯ್ತಣ್ಣ
ಹ್ಮಲ್ಲ ಹಾಗಗಲ್ಲ
ಅದು ಹಯ್ತದು ಜೀರೋ ಬಿತ್ತದು ಆಲ್ರೆಡಿ
ಹೆ ಅದ ಸಬ್ಬಿನ್ ಕುಡ್ಬೇಡ ಅದು ಅಲ್ಲೇ ಪಿಕ್ ಮಾಡಚ್ಚು
ಹ್ಮ್
ಹ್ಮ್ ೋ ಟೋಟಲ್ ಎ ಸ್ಬಂದ ನಿಂಗ
ಅಲ್ಲಿ ಅಲ್ಲಿ ಒಂದ್ ಸಾವಿರದ ಒನ್ನೂರ ಇಪ್ಪತ್ತೋೇಳು
ಒಂದ್ಐಡ್ಗೆ ಇನ್ನೊಂದ್ ಅಡಿಗೆ
ಅದಕ್ಕೆ ಎಷ್ಟು ಇಲ್ಲ
ಹ್ಮ
ಅದಕ್ ಫಸ್ಟ್ ಅದಕ್ ಒಂದ್ ಸಾವಿರದ ಎಂಟ ರೂಪಾಯಿ ಅಷ್ಟೇ ಬಂದಾವ ಆಮೇಲಿಂದ ಏನು ಬಂದಿಲ್ಲ ಅದು ಸೆಕೆಂಡ್ ಟಾಸ್ಕ್ ಸ್ಟಾರ್ಟ್ ಆಗಿಲ್ದಿಂದಂತೂ ಏನು ಬಂದಿಲ್ಲ ಫಸ್ಟ್ ಟಾಸ್ಕ್ಂದು ಒಂದ್ ಸಾವಿರದ ಎಂಟು ಇದು ಒಂದ್ ಸಾವಿರದ ಒನ್ನೂರ ಇಪ್ಪತ್ತ
ಜೋರದ ಪಂದ್ರ
ನೆಕ್ಸ್ಟ್ ಟೈಮ್ ಹಾಂಗ್ ಮಾಡಲ್ಲ
ಹ್ಮ್
ಕರೆಕ್ಟ್ ಇಲ್ಲ ಮೂರ್ ದನ್ದಾಗಿಲ್ಲ ಟಾಸ್ಕ್ ಮುಗಿಸಬಿಡ್ತೀನ್
ಹ್ಮ್ ಹ್ಮ್
ಹಲೋ
ಮಂಗ ಮೂವ ಸರಿ
ನಿಂಗೆ ಅಸ್ತೇ ನಮ್ಮತ್ ಹಂಗಂದ್ರೆ ನಡೀತ ಹಿಂಗ ಒಂದಕ್ಕ ಹಿಂಗ್ ಹತ್ ದಿನ ತಗೊಂಡ್ರ ಹಂಗಂದ್ರೆ ಇನ್ನು ಯೂಸೆ ಅಲಗಲ್ಲ ಅದು
ಹ್ಮ್ ಹ್ಮ ಹಂಗ ಅಷ್ಟು ಅಷ್ಟು ಒಂದೇ ಸಾರಿ ಮುಗ್ದಂದರ್ಲಾ
ಹ್ಮ್
ಹ ಅದೇ ಸರಿ ಬರ್ತನಣ
ಅಂದ್ರ
ನಮ್ಮಊಟಾ
ಇಲ್ಲ ನೋಡೋಣ ಈಗಲ್ಲ ನೆಕ್ಸ್ಟ್ ಇದು ಮುಗಿತಂತ ತಿಳ್ಕೋ ಇದು ನಂಬರ್ ಲೈನ್ ನೆಕ್ಸ್ಟ್ ಎಲ್ಲ ನಿನ್ೈ ಸರಿ ಹಸ್ತೀನಿ ಅದು ನಮ ಗಿಡ ಕೊಂದ ಈ ಸರಿ ಅತ ನೀ
ನಿಮ್ ಗಿಡದ ಬ ಐಫೋನ್ ಅದ ಬರ್ಲೋಡ
ಇಲ್ಲ ಗಿಡದ ಅವ ಮಮ್ಮಮ್ಮಿ ಬಲಿ ತೋೊಂಡತ ಆಮೇಲ್ಲ ಆ ಗಿಡಲ್ಲಿಂದ ನನ್ಂಗ ಒಂದ್ ್ ಸರಿ ಫೋನ್ ಬರ್ತದೆ ನಿಂದೊಂದ್ ಐ್ ಸರಿ ಫೋನ್ ಬರ್ತದೆ ದಿನಕ್ಕೆ ಇಲ್ಲೇ ಇಷ್ಟ ಆಯ್ತು
ಐಫೋನ್ ದ ಕೇ ಆ್ಯಪೇ ಡೌನ್ಲೋಡ್ ಆಗಲ್ಲ
ಹಾ ಆಗಲ್ಲಂತಪ್ಪಾ ವೇಷನೋರ್ ಐಫೋನ್ ಗಫೋನ್ ಎಲ್ಲ ಸುಮ್ಮ್ನೆ ನಿಂಬಲ್ಲಿ ಯಾವ್ದದ
ಹಾ ಗಲಬರು ಪೋಕ
ಪೊಕೊ
ತ್ತಲ ಚನ
ನಾ ಅಕ್ಕನ್ ಬಲ್ ಬಿ ಅದೇ ಅದಾ
ನಾಲೋ ತಿೇಳೋದು
ಯಾವದೋಪ್ಪಾ
ಮಜಾತಿಿಗೆವು ಕೆತ
ಆ
ಸಪ್ತಗುವಾಗಲ ತಿ
ಯಾವ್ದು
ಬಿಸಿನಸ್ ಮಾಡಲತಿಲ್ಲ ನೀವು
ಎಲ್ಲಿಗೆ ಹೊಡೆಣ್ಣ
ಇಲ್ಲೆ ಹ
ಾನ ನೀ ಇದ್ರ ಒಳಗನ್ ಬಂದಿದ್ದ ಅಮೌಂಟ್ ಏನ್ ಮಾಡ್ತಿ
ಹ ಏನ
ಇದ್ರೊಳಗನ್ ಬಂದಿದ ಎಲ್ಲ ಏನ್ ಮಾಡತಿದಿ
ಸ್ಲೈಸ್ ಕಟ್ಲಕ ಸ್ಲೈಸ್ ಕಟ್ಲಕ ಸ್ಲೈಸ್
ಇನ್ನುೂ ಎಷ್ಟದ
ನಾಕ್ ಸಾವಿರ ಅವ
ನೀ ಮತ್ ಹಂಗೆ ತೋತಿ ಏನು
ಹೂ ಇವತ್ ಮತ್ ಎಂಟನೂರ ತೊಂಬತ್ತರನು
ಹೂ ಹೂ
ಹೂ
ನೀ ಹಂಗೆ ತೋತಿ ಹಂಗೆ ಕತ್ತಿ ಒಟ್ಟು ತೋಕತೀರ್ತಿ
ೆನ್ನ್ ನಾಳೆ ಇನ್ನ ಮನೆಗ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಎರಡಲ್ಲ ಒಂದ್ ಎರಡವ್ರರು ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಹಂಗೆ ಇವತ್ತ ಚಪ್ಪನ್ ತಗೊಂಡಿಲ್ಲ
ಹೇಳಿದ
ಹೇಳನೀ ಅವರ್ ರೊಕ್ಕ ಕೊಡ್ತ ಂದ್ರ ಫೋನ್ಟ ಮಾಡ್ತನ ಅಂದ್ರ ೋನ್ ತಗ ಆಮೇ ಬದ್ಲ ಕ್ಯಾಶ್ ಕೊಡ್ತ ಅಂದ್ರ ಹೂ ಇತ
ಮುಗತಿಲ್ಲಾ ನಿಂದೇನ್ ಜೋರ್ ಅದ ಬಿಡಪಾ
ಆಯ್ತ ಅವ ಒಂದ ಎರಡ್ ಬರ್ತಾವ ಅವ ಎರಡ ಸ್ಲೈಸ್ ಕಟ್ಟದು ಹೂ
ಹೂ ಬೇಕಾದ ಬೇಕಾದ ತೋತಿ ಅಂದ್ರ ಮತ್ತ ಹಂಗೆ
ಹಾ ಹೊತ್ತಿನ ಹೊತ್ತ ಹಂಗೆ ಒಂದ್ ಎರಡ್ ದ ಕಡ್ತೀನಿ ಇಲ್ಲಾಂದ್ರೆ ಮತ್ತೆ ಇಂಟ್ರೆಸ್ಟ್ ಬತ್ತಾ
ಅಂದ್ರ
ಬಡ್ಡಿ ಬಡ್ಡಿ
ಹೂ ಹೂ ಎಷ್ಟು ಅಷ್ಟೇ ಬೀಳ್ತದಿಲ್ಲ ಒಂದ್ ಐವತ್ತು ಅರವತ್ತು
ಹ್ಮ್ ಮತ್ತ
ಮತ್ತೆ ಏನ ಇಲ್ಪ ನಾ ಒಂದ್ಸರಿ ಮೂರ್ ಸರಿ ತೋಣಿ ಒಂದ್ಸರಿ ಐದ್ ಸರಿ ತೋಳಿನ
ಅತ್ತ್ ಏನ್ ಮಾಡದಿ ಎಂಟು ಸಾವಿರ ರೂಪಾಯಿ
ಏನು ಅನ ಹೆಂಗ್ ಖರ್ಚತ ಅವನತೆಲೆ ನಂಬಲ್ಲಿ ಅದ್ರೊಳಗ ಈಗಿಲ್ಲಾ ನಾಳಿಗಿಲ್ಲನ ಇಲ್ಲ ಅದ್ರದ್ದ ಒಂದ್ ಸೈಡ್ ಇದ್ರದ ಒಂದ್ ಸೈಡ್ ಕಟ್ಬೇಕು.
ಸಂಪಾರ ಪಾರಂತಿ ಕರೀಸ್ಮಾಡಕೋಬೇಡ
ಏಯ ಏ ಅವ್ನಿಗಂತಿಲ್ಲ ನೀ ಹೇಳತಿಲ್ಲ ಪುದ್ದು ನಾನ್ ಕೈಲಿ ನಾನ್ ಹದನೈದು ಸಾವಿರ ರೂಪಾಯಿ ವೇಸ್ಟ್ ಮಾಡ್ಕೊಂಡಿನ ಅವನಿಗ ಒಂದರೂಪಾಯಿ ಅದ್ರಿಂದ ಏನು ಇಲ್ಲ ನನಗೂ ಏನು ಇಲ್ಲ ಅಷ್ಟ ನಾ ನಸ ಮಾಡ್ಕೊಂಡಿನಿ ಎದಕ್ಂತ ಕೇಳಿದ್ರಲ್ಲ ಎಲ್ಲರೂ ವಯ್ತಿರ್ಕಾರೆ ಹೇಳಕ್ ಮನಸಿಲ್ಲ ನೊ
ಹ್ಮ್
ಬೇಜಾರತದ
ಅಟ್ ಶಾನೆಇದಿರ್ ನೀವ್ ಮತ
ನಾ ಹೇಳ್ತಿಲ್ಲ ನನ್ ಕೈಲನ್ ಒಂದ್ ರೂಪಾಯಿ ಯಾರ ಕೊಡಲ್ದೇನೆ ನಾನು ತಿನ್ನಲ್ದಿನಿ ವೇಸ್ಟ್ ಮಾಡ್ಕೊಂಡಿದಂತ ಅಂತ ಅಂದ್ರ ಹದನೈದು ಸಾವಿರ ರೂಪಾಯಿ ವೇಸ್ಟ್ ಮಾಡ್ಕೊಂಡಿದ್
ಹ್ಮ್ ಹ್ಮ್
ಫೋನೊಂದ್
ಒದ್ ಮಾತರ ಹೇಳಿದಿ ಹದ್ನೈದು ಸಾವಿರ ರೂಪಾಯಿ ಖರ್ಚು ಮಾಡಿ
ಖರ್ಚ್ ಮಾಡಿಲ್ಲ ನ ಏನು ತೊಂಡಿಲ್ಲ ನನಗೂ ಇಲ್ಲ ಯಾರಿಗೂ ಇಲ್ಲದು ಗೋವಿಂದಾ ಆಗವ್ ಅಲೋ
ಹ್ಮ್ ಎಲ್ಲಿ ಬಿ ಕಳ್ಕೊಂಹೋಗನು
ಕಳ್ಕೊಂಡಿಲ್ಲ ಏನು ಇಲ್ಲ ಒಟ್ ವೇಸ್ಟ್ ಆಗ್ಯಾವ ಹಾಸ್ಪಿಟಲ್ಕೋಗ್ಯಾವ್
ಹ್ಮ ಹ
ಅಷ್ಟೇ
ಯಾರಿಗ್ ತೋರ್ಸಿನ್ ಅಂತಪರಿ
ಏ ತೋರ್ನ ಏನು ಒಟ್ಟು ವೇಸ್ಟ್ ಐತ್ಣ
ಹಲೋ
ಏನ್ ಮಾಡಿರ್ ಉತ
ಫೋನೆ ಕಟನ್ನ ಭಜ್ಜಿ ಮಡಿದರ್
ಏನ್ ತರ್
ಇಲ್ಲ ನಾಳಿಗ್ ಮಾಡ್ತಾರ
ಮೊನ್ನೆ ನೀವು ಕಬ್ಬ .
ಏನು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
ಯಾವ ಊರ್ ಕಡೆ ಅಲ್ಲೆನ್ ಹೋಗಿ ಏನ್ ಮಾಡ್ದಿ
ಏನಿಲ್ಲ ಅದೇ ನೀ ಹೋದ
ಹ್ಮ್
ಹ ಬೀಜಾರ್ ಯಾವ ಯಾವ್ ಅಂತ ಕೇಳಕ್ ಹೋಗಿದ್ ನಿನ್ ಪಪ್ಪ
ಹ್ಮ್
ಮಾಡಿತು
ಹ್ಮ
ಮುನ್ನೂರ ಏಳು ಅಂತ ಬೀಜ ಮಾರಿದ್
ಹಾ ಹಾ
ಮತ್ ಹೇಳೇ ಇಲ್ ನಿ ಇಸ್ ದಿನ
ಸುಮ್ಮ್ ಹಂಗೆ ನೀನೇ ಹೋಗಿ ನೋಡ್ ಸರ್ಪ್ರೈಸ್ ಇರ್ಲಂತ ಹೇಳಿ
ಹ್ಮ ಸೌಜೇ ಸಜೆಲ್ ಸೌಕರ ಆಗಬೇಕ್ ಅಂದಿರಿ.
ಹ್ಮ್
ಹ್ಮ ಹಾ
ಮತ್ತಣ್ಣ ಮತ್ತೇನ ಇಲ್ಲಪ್ಪ. ಏನಿಲ್ಲ ಅಣ್ಣಾ ಏ ಏನು ಇಲ್ಲ. ಒಟ್ಟೆ ರಕ್ಕ ಜಮಸದೀಗ್ ಗ್ಯಾನ್ ಐತ್ ನಂದ. ಅಂದ್ರಲ್ಲ ಒನ್ ಮಂತ್ ಒನ್ ಮಂತ್. ಟಗಿಲ್ಲ ಇಷ್ಟ ನಾ ಜಮಾಸ್ ಬೇಕ್ ಟಾರ್ಗೆಟ್ ಇಷ್ಟ್ ಹಿಂಗ್ ಅಂತಗೆಸಿ.
ಅ ಗೊತ್ತಿಲ್ಲ ಅದೊಂದ ಏದಕ್ ನಾ ಫೋನ್ ತಗೋಬೇಕಂತ ಅಷ್ಟ್ ಇದು ಮಾಡತ್ತಿದ ನಾ ತಲೆ ಖರಾಬ್ ಅಲತ್ತದ. ಹ್ಮ
ನಂದ ಈ ಮಂತೇನ್ ಆಗಲ್ಲ.
ನಂದು ಈ ಮಂತ್ ಏನ್ ಆಗಲ್ಲ.
ಅಗಷ್ಟ ಅ ಸೆಪ್ಟೆಂಬರ್ ಪುರ ಪುರ ಫ್ರೀ ಆತಾ ನೋಡು.
ಅಂದರ.
ಆಗಸ್ಟ್ ಇಪ್ಪತ್ನಾಲ್ಕಕ್ ಎಕ್ಸಾಮ್ ಐತಾವ.
ಹ್ಮ್ ಹ್ಮ್
ಇಪ್ಪತ್ ನಾಲ್ಕರ ಹಿಡ್ಕೊಂಡ್ ಒಂದ ಈಗಡ ಊರಿಗ ಒಂದ್ ಬಂದ ಒಂದ್ ಹತ್ತ ಹನ್ನೆರಡು ದಿವ್ಸ.
ಹ್ಮ್
ಸುಟ್ಟಿ ಆಗಸ್ಟ್ ಸೆಪ್ಟೆಂಬರ್ ಒಂದ ಐದು ಆರ ತಾರಕಿ ಹಂಗ ಮತ್ ಚಾಲೂ ಆತದ.
ಹ್ಮ್
ಅವಾಗ ಆಗಸ್ಟ್ದಾಗ್ ಮಾಡ್ತೀನಿ ನೋಡ್.
ಏನ್ ಮಾಡ್ತಿ.
ಹ್ಮ ಟಾರ್ಗೆಟ್.
ಈಗ ನಂದ ಆಯ್ತ ನೋಡ ಜಸ್ಟ್ ಈ ಒನ್ ಮಂತ್ ಈ ಈಗ ಜುಲೈ ಹಿಡ್ಕೊಂಡು ನೆಕ್ಸ್ಟ್ ಇದು ಮುಂದಿನ ಥರ್ಟಿ ತನಾ ಒನ್ ಪ್ಲ ಏಕ್ ಅಟ್ಲೀಸ್ಟ್ ಒಂದ ಟೆನ್ ಕೆರಾ ಮಾಡ್ಬೇಕ.
ನಾ ಸೆಪ್ಟೆಂಬರದಾಗ್ ಹದಿನೈದ ನಾ ಅದ್ನೆ ಇಡತಿನಿ ಡರೆಕ್ಟ್.
ಹದನೈದ ಎಡ್ತಿ.
ಹದನೈದ ಅಲ್ ಇಲ್ಲಿಲ್ಲ ಇಪ್ಪತ್ತ ಮ್ಯಾಲ ಅಬ್ಬ ಒಂದೆ ಸರಿ
ಯಾಕ್ ಒಟ್ ಟೆನ್ ಕೆ ಮಾಡ್ಬೇಕೆ ಅಂದ್ರ ಮಾಡಬೇಕೆ ಅಣ್ಣ ನಿಂಗ್ ಗೊತ್ತು.
ಇದು ಆ ಡಾಕ್ಟರದ ಇದು ಡಾಕ್ ಇಲ್ಲಿ ಸೂಪರ್ ಮಾರ್ಕೆಟ್ ಒಳಗ.
ಹಲೋ ಹಲೋ